ನಮಸ್ಕಾರ
ಕಾ ಕಲಂದರ್ ಕೊಲಮೆ ಅವರೇ ಇದು ಮಾಡುತ್ತಾ ಇದೀರ ಇಲ್ಲ
ಏನ ಇಲ್ಲ ಈಗೆ ತಾನೇ ನಾವು ಭೋಜನ ಮುಗಸ್ಕೊಂಡ್ ಬಂದು ಇಲ್ಲಿ ಕುೂತ್ಕೊಂಡಿದ್ವಿ ನೋಡ್ರಿ. ಈಗ ನೋಡ್ರಿ ಪಕ್ಷಿಗಳ ಕಲರವ ಹಾ ನಮ್ಮ ಆರೋಗ್ಯ ಬಹಳಷ್ಟು. -ಕ್ಷೇಮವಾಗಿದೆ ನಿಮ್ಮ ಆರೋಗ್ಯ ಹೇಗಿದೆ?.
ಕೂಡಂಬಾಕ್ಷ ಇದೆ ಮತ್ತು ನಿಮ್ಮ ಪರಿವಾರದ ಆರೋಗ್ಯ ಯಾವ ರೀತಿ ಇದೆ?. ಮತ್ತೆ ನಿಮ್ಮ ಜೀ
ಯಾವ ಕಾಲೇಜ್ ನಲ್ಲಿ ಓದ್ತಾ ಇದ್ದೀರಾ?
ನಾವು ಕೃಷಿ ಮಹಾವಿದ್ಯಾಲಯ ಭೀಮರಾಯನಗುಡಿಯಲ್ಲಿ ನಮ್ಮ ಪದವಿಯನ್ನು ಓದಲು ಬಂದಿದ್ದಿವಿ. ಅದೇ ರೀತಿ ಇಲ್ಲಿ ಮಳೆ ಬರುವ ಕಾರಣಕ್ಕಾಗಿ ಒಂದು ನಿಮ್ಗೆ ಗೊತ್ತಿರುವ ಹಾಗೆ ಹಾಗೆ ಮಳೆ ಬರ ಅಂತ ನಿಮ್ಗ್ ಗೊತ್ತಿದೆ.
ಹಾ
ಮಳೆ ಮರದಲ್ಲಿ ಅದು ಮಳೆ ಬಂದಾಗ ಒಂದು ಸುಗಂಧವಾದ ವಾಸ ನೆಬಿಡುತ್ತದೆ ಸುಗಂದವಾದ ವಾಸನೆ ಬಿಡತದೆ ಅದ್ರಲ್ಲಿ ಇರುವಂತಹ ಹೂಗಳು ಅದನ್ನು ಬಹಳಷ್ಟು ಮ್ಯಾಟ್ ಮಾಟಮಾಡಲ್ಲಾಗ್ಲಿ ಬಹಳಷ್ಟು ಕಾರ್ಖಾನೆಗಳಲ್ಲಿ ಉಪಯೋಗಿಸುತ್ತಾರೆ. ತಾರೆ ಇಲ್ಲಿ ಬಹಳಷ್ಟು ವಿಧ ವಿಧವಾದ ಗಿಡ- ಮರಗಳಿವೆ. ಆ ಮತ್ತೆ ಮಲಬರಿ ಗಿಡ ಅಂತ ಇದೆ. ಮತ್ತೆ ಹೊಂಗೆ ಮರ ಅಂತಿದೆ. ಹೊಂಗೆ ಮರದಿಂದ ಹ್ಮ, ಜೈವಿಕ ಇಂಧನವನ್ನು ತಯಾರಿಸು ತ್ತಾರೆ. ಜೈವಿಕ ಇಂಧನ ತಯಾರಿಸ್ಬೇಕಾದ್ರೆ ಐದು ಐದು ಕೆ ಜಿ ನಾವು ಹೊಂಗೆ ಮರದ ಬೀಜ ಹಾಕಿದ್ರೆ ನಮಗೆ ಒಂದು ಕೆ ಜಿ ನಮಗೆ ಜೈವಿಕ ಇಂಧನ ದೊರಕುತ್ತದೆ. ನಾವ್ ಮೊನ್ನೆ ನಾವು ಜೈ ಜೈವಿಕ ಇಂಧನ ಇಲಾಖೆಗೆ ಭೇಟಿ ನೀಡಿದಾಗ ನಮಗೆ ಅಲ್ಲಿ ಮಾಹಿತಿ ದೊರಕಿತು.
ಹೌದು, ನಾನು ಈ ವಿಷಯವನ್ನು ಕೇಳಲ್ಪಟ್ಟಿದ್ದೇನೆ. ಹೌದು ನಾಳೆ ನಿಮಗೆ ಪರಿಸರ ಎಂಬ ಪರಿಚಯ ಇದೆ ಅಂತ ಡಿ ಕೆ ಪಾಟೀಲ್ ಗುರುಗಳದ್ದು. ಅದರ ಬಗ್ಗೆ ನಾವು ಈ ಸಂದರ್ಭದಲ್ಲಿ ಸ್ವಲ್ಪ ಮಾತನಾಡಿದರೆ ಸೂಕ್ತವೆಂದು ಹಗೆ ಅನಿಸುತ್ತದೆ
ಹೌದೌದು ಅಲ್ಲಿ ಏ ಏನಿದೆ ಅಂದ್ರೆ ವಾಯು ಮಾಲಿನ್ಯ ಬಗ್ಗೆ ಇದೆ ವಾಯು ಮಾಾಲಿನ್ಯ ಅಂದ್ರೆ ಸಾಮಾನ್ಯವಾಗಿ ಬಹಳಷ್ಟು ಕಾರ್ಖಾನೆಗಳು ತಾವು ಏನು ಒಂದು ಫಿಲ್ಟರ್ ಗಳನ್ನು ಉ ಉಪಯೋಗಿಸಲಾರದೆ ಹೊಗೆಗಳನ್ನು ಬಿಡ್ತಾ ಇದ್ದಾರೆ ಹೊಗೆಗಳನ್ನು ಬಿಟ್ಟ ಬಿಟ್ಟಾಗ ಆ ಹೊಗೆಗಳು ದು ನಮ್ಮಲ್ಲಿ ವಾಯುಮಂಡಲದಲ್ಲಿರುವ ಬಹಳಷ್ಟು ಹ ನೈಟ್ ಆಂಗ್ಲಗಳ ಜೊತೆ ಬೆರೆತು ನಮ್ಗೆ ಉಸಿರಾಟದ ತೊಂದರೆಗಳನ್ನು ಇದು ಮಾಡ್ತವೆ ನಮ್ಮ ವಾಯುಮಂಡಲದಲ್ಲಿ ಪ್ರತಿಶತ ಎಪ್ ಎಪ್ಪತ್ ಎಂಟ್ ಎಪ್ಪತ್ತು ಪ್ರತಿಶತ ಬರೀ ನೈಟ್ರೋಜನ್ ತುಂಬಿದೆ ಸಾರ ಜನಕ ಆಮ್ಲಜನಕ ಕಾರ್ಬನ್ ಡೈಆಕ್ಸೈಡ್ ಇವು ಬಹಳ ಕಡಿಮೆ ಮಾತ್ರದಲ್ಲಿವೆ ನಮಗೆ ಆಮ್ಲಜನಕ ನಮಗೆ ಪ್ರತಿಶತ ಇಪ್ಪತ್ತು ಬರೆ ಆ ಆಮೇ ಜನ್ ಕಾಡಿನಿಂದ ಬರ್ತದೆ ಅದನ್ನು ಸಹ ಇವಾಗ ಬಹಳಷ್ಟು ಗಿಡಗಳನ್ನು ಕಡಿತದಿಂದ ಅಲ್ಲಿ ಸೋಯಾಬೀನ್ ಬೆಳೆಗಳನ್ನು ಬೆಳೆಯಲು ಪ್ರಾರಂಭಿಸಿದ್ದಾರೆ ಮತ್ತೆ ಮೇವು ಅಂದ್ರೆ ಮೇ ಮೇವುಗೆ ಎಮ್ಮೆ ಗಳಿಗೆ ಮೇವು ಹಾಕಲು ಬಹಳಷ್ಟು ಗಿಡಗಳನ್ನು ಕಡದು ಮೇವು ಬೆಳತಿದ್ದಾರೆ ಅಲ್ಲಿ ಬಹಳಷ್ಟು ಇದು ಬಹಳಷ್ಟು ಜೀವಿಗಳಿಗೆ ಸಂಕುಲಕ್ಕೆ ಅಲ್ಲಿ ಕಷ್ಟವಾಗ್ತ ತ್ತಿದೆ ಆದ್ ಕಾರಣಕ್ಕೆ ವಾಯು ಇದು ಆಗ್ತಾಯಿದೆ
ಹೌದು ನಾನು ಕೂಡ ಈ ವಿಷಯವನ್ನು ಅರಿತುಕೊಂಡೆ ಆದರೆ ತದನಂತರ ನಾಳೆ ನಮಗೆ ಈ ವಿಷಯದಲ್ಲಿ ಅಂದರೆ ಪರಿಸರ ಎಂಬ ವಿಷಯದಲ್ಲಿ ಪರೀಕ್ಷೆ ಇದೆ ಎಂದು ನಾನು ಕೇಳಿದೆ ಆದ್ದರಿಂದ ಆ ಪರಿಸರ ಎಂಬ ಪರೀಕ್ಷೆಗೆ ನಾಳಿನ ಎಷ್ಟು ಅ ಅಧ್ಯಾಯಗಳಿವೆ ಮತ್ತು ಅವು ಯಾವವು
ಹೌದು ನಮ್ಗೆ ನಾಳೆ ಎಂದ್ರೆ ನಾಳೆ ಅಂದ್ರೆ ನಮಗೆ ನೈಟ್ರೋಜಿನ್ ಮ ಮರುಸ್ಥಾಪನೆ ನಾವು ಹೇಗೆ ಮಾಡ್ಬೇಕು ಮತ್ತೆ ನೀರಿನ ಮತ್ತೆ ಹೇಗೆ ಜಲಚಕ್ರವಿದೆ ನೀರಿನ ಜಲಚಕ್ರ ನೀರಿನ ಜಲಚಕ್ರ ಚಕ್ರ ಸಾಮಾನ್ಯವಾಗಿ ಇದು ಸಮುದ್ರದಲ್ಲಿರುವ ನೀರು ಆಬೆಯಾಗಿ ಮೇಲೆ ಹೋಗ್ತದೆ ಆ ಹೋಗುವ ನೀರ್ ಮೋಡಗಳಾಗಿ ಮೋಡಕ್ಕೆ ಒಂದಕ್ಕೊಂದು ತಾ ಕೂಡಿದಾಗ ನಮಗೆ ಮೂ ಸಾಮಾನ್ಯವಾಗಿ ಗುಡ್ಡ ಪ್ರದೇಶಗಳಲ್ಲಿ ಮಳೆ ಜಾಸ್ತಿ ಯಥೆಚ್ಚವಾಗುತ್ತೆ ಆ ಅದ್ರಿಂದ ಮತ್ತೆ ನೀರು ಇ ಇಲ್ಲಿ ನಮ್ಮ ಹತ್ರ ಎಲ್ಲಿ ಜಾಗದಲ್ಲಿ ಇರುದಿಲ್ಲ ಅಲ್ಲಿ ಮಳೆ ಬರ್ತದೆ ಆದ್ದರಿಂದ ನಾವು ಮಳೆಯನ್ನ್ ಮಳೆಯ ನೀರನ್ನು ಉಪಯೋಗಸ್ತೀವಿ ಅದು ಮಳೆಯ ನೀರು ಒಂದು ಕಡೆ ಕೂಡಿದಾಗ ಒಂದು ಕೆರೆ ಆಗ್ತದೆ ಆ ಕೆರೆಯಿಂದ ಮತ್ತೆ ನದಿ ಹರಿತದೆ ನದಿಯಿಂದ ಮತ್ತೆ ನಮ್ಗೆ ಸೀದಾ ಇಲ್ಲಿ ಸಮುದ್ರ ಸೆರತದೆ ಮ ಮತ್ತೆ ಅದೇ ಸಮುದ್ರ ಮತ್ತೆ ಹಾಗೆ ಆಗ್ತದೆ ಇದೇ ರೀತಿ ಒಂದು ಜಲಚಕ್ರ ಒಂದಿದೆ
ಉಂಟಾಗುವುದು ನನಗೂ ಗೊತ್ತಾಗಿದೆ
ಹೌದು
ಮತ್ತೆ ನಾಳೆ ಸಾರ್ವಜನಿಕ ವಿಷಯದ ಬಗ್ಗೆ ಬಹು ಪ್ರಶ್ನೆ ಬರುವುದರಿಂದ. ಮತ್ತೆ ಯಾವ. ವಿಷಯದ ಬಗ್ಗೆ ನಾಳೆ ಹೆಚ್ಚಿನ ಪ್ರಶ್ನೆಗಳನ್ನು ಕೇಳಬಹುದು. ಎಂಬ ನಿಂಬುವುದನ್ನು ನೀವು ಭಾವಿಸಿದ್ದೀರಾ.
ನಾಳೆ ಪರೀಕ್ಷೆ ಒಂದು ಲಂಡನ್ ನಗರದಲ್ಲಿ ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಒಂದು ಘಟನೆ. ಘಟನೆ ನಡತದೆ ಏನ್ ಘಟನೆ ಅಂತ ಅಂದ್ರೆ ಅಲ್ಲಿ. ಘಟನೆ ಏನಂತಂದ್ರರೆ ಅಲ್ಲಿ ಒಂದು. ಕ್ಲಾಸಿಕಲ್ ಫಾಗ್ ಅಂತಂದು ಒಂದು. ಒಂದು ಹೊಗೆ ಹೊರಗೆ ಬರ್ತದೆ ಹೊಗೆ ಬಂದ್ರಲ್ಲಿ ಅದರಲ್ಲಿ ನಾಲ್ಕು. ಲಕ್ಷ ಜನಗಳು. ಸಾಯ್ತಾರೆ ಸಾಯ್ತಾರೆ ಅದನ್ನ ಕ್ಲಾಸಿಕಲ್ ಫಾಗ್. ಅಂತಂದು ಕರೀತಾರೆ ಲಂಡನ್ ನಗರದಲ್ಲಿ ಅದು ಬಹಳಷ್ಟು ಕ್ರೂರಿಕರವಾಗಿ ಇದಾಗ್ತದೆ. ಕಾರ್ಖಾನೆಗಳಿಂದ ಅದು ಹೊರಗೆ ಧೂಳು ಬಂದಿರೋ ಕಾರಣಕ್ಕಾಗಿ ಅದು. ಬಹಳಷ್ಟು ಇದು ಮಾಡ್ತದೆ.
ಹೌದು ನಾನು ಈ ವಿಷಯ ಬಗ್ಗೆ ಕೇಳಿಕೊಂಡಿದ್ದೇನೆ. ಹೌದು ನಿಮಗೆ ಗೊತ್ತಾ ಒರಿಷ ಎಂಬ ರಾಜ್ಯದಲ್ಲಿ. ಕೆಂಪು ಸರೋದರ ಚಿಲ್ಕ್ ಸರೋವರ ಎಂಬುದು ಇದೆ ಎಂತೆ.
ಹೌದು ಹೌದು ಒರಿಸ್ಸಾದಲ್ಲಿ ಇದೆ.
ಹ್ಮ್ ಈ ವಿಷಯದ ಬಗ್ಗೆ ಅವರು ಖಂಡಿತವಾಗಿ ಕೇಳುತ್ತಾರೆ ನೀವು ಸ್ವಲ್ಪ ಸಮಯ.
ಹೌದು ಹೌದು ಹೌದು ಹೌದು. ನಾವು ಯಾವುದೋ ಅವರು ವತಿ ವತಿ ನಮಗೆ ತರಗತಿಯಲ್ಲಿ ತಿಳಿಸಿರ್ತಾರೆ ಅದ್ರ ಬಗ್ಗೆ. ಅದಿಕ್ಕೆ ನಾವು ಬಹಳಷ್ಟು ಇದು ಮಾಡ್ಬೇಕು. ಮೊನ್ನೆ ತಾನೇ ನೋಡಿ ಅಲ್ಲಿ ಯಾವುದೋ ಒಂದು ಅಭಿಷೇಕ ಮಾಡಲು ಹೋಗಿ ಹನ್ನೊಂದು ಸಾವಿರ ಲೀಟರ್. ಹಾಲನ್ನು ನೀರಿಗೆ ಚೆಲ್ಲಿದ್ದಾರೆ ಅದು ಬಹಳ ಕ್ರೂರಕರಿವಾದ ಸಂಗತಿ ಹೌದು ತಾನೇ.
ಹೌದು ನಾನು ಮೊನ್ನೆ ತಾನೇ ಒಂದು ದಿನಪತ್ರಿಕೆಯನ್ನು ಓದುವ ಸಂದರ್ಭದಲ್ಲಿ. ಒಂದು ರಾಜ್ಯದಲ್ಲಿ ಸುಮಾರು ಪ್ರವಾಹ ಉಂಟಾಗಿ. ಮೂರು ಸಾವಿರ ಗ್ಯಾಸ್ ಸಿಲಿಂಡರ್ಗಳಷ್ಟು.
ನದಿಗೆ ಅರೆದುಕೊಂಡು ಹೋಗಿದೆ ಎಂದು ಕೇಳಿದೆ.
ಹೌದು ಹೌದು ಅದರಿಂದ ಬಹಳಷ್ಟು ಜಲಚರ ಜೀವಿಗಳಿಗೆ ಬಹಳಷ್ಟು. ತೊಂದರೆ ಉಂಟಾಗ್ತದೆ ಯಾಕಂದ್ರೆ ಇವಾಗ ಹಾಲು ನೀರಿ. ಜೊತೆ ಬೇರೆಯದಿಲ್ಲ ಅದು ಮೇಲ್ಪದರನ್ನಾಗಿ ನಿರ್ಮಾಣ ಮಾಡ್ತೈತಿ ಅಂದ್ರೆ ಸೂರ್ಯನ ಕಿರಣಗಳು ಆದರ ಮುಟ್ಟ. ಕಾರಣಕ್ಕೋಸ್ಕರ ಅವ ಏನಾಗಗ್ತಾವ. ಅಂತಂದೆ ತಮ್ಮ ಜೀವವನ್ನು ಪ್ರಾಣವನ್ನು ಕಳ್ಕೊಂತದ್ದೆ. ಅದರಿಂದ ನಮಗೆ ಮುಂಬರುವ ಪೀಳಿಗೆಯದಲ್ಲಿ ಮೀನು ಅಂತಂದು ನಾವು ಒಂದು ಇದರಲ್ಲಿ ಮ್ಯೂಸಿಯಂ ಮಾಡಿ ನಾವು ವಸ್ತು ಸಂಗ್ರಹದಲ್ಲಿ ಹೇಗೆ ವಸ್ತುಗಳನ್ನು ತೋರಿಸಸ್ತೇವೆ ಆ ರೀತಿ. ನಾವು ತೋರ್ರಿಸಲು ಒಂದು ಪರಿಸ್ಥಿತಿ ಉಂಟಾಗ್ತದೆ.
ಹೌದು ನೀವು ಹೇಳುವುದು ನೂರಕ್ಕೆ ನೂರರಷ್ಟು. ಅತ್ಯುತ್ತಮವಾಗಿ ಉತ್ತರವನ್ನು ನೀಡಿದ್ದೀರಿ ಆದರೆ ಈ. ಕಾರ್ಯವನ್ನು ನಾವು ನಮ್ಮ ಭಾರತ ಸರ್ಕಾರಕ್ಕೆ ಹೇಗೆ ತಿಳಿಸಬೇಕು ಎಂಬುದೇ ಒಂದು ತೊಂದರೆ. ಆಲೋಚನೆಯಾಗಿ ಹೊರ ಹೊಮ್ಮಿದೆ.
ಹೌದು ಇದಕ್ಕೆ ಯ ಎಲ್ಲಾ ಯುವಕರು ಒಂದು ಸಂಘವನ್ನು ಕಟ್ಟಿ ಅದರಲ್ಲಿ ಭಾಗವಹಿಸಿ. ಅದ್ರಲಿಂದ ಮುಂದೆ ಏನ್ ಬರುವ ಕಷ್ಟಗಳು. ಕಷ್ಟಗಳನ್ನು ಅದನ್ನು ಎಲ್ಲರೂ ಚರ್ಚಿಸಿ ಅದಕ್ಕೆ ಯಾವುದೇ ರೀತಿ ಸೂಕ್ತ ಕ್ರಮಗಳನ್ನು ತೋಗೋಬೇಕು ಎಲ್ಲರೂ ಏನ್ ಮಾಡ್ಬೇಕು ಮುಂಜಾಗ್ರ ಮುಂಜಾಗ್ರತರಾಗಿ ಎಲ್ಲರೂ ಒಗ್ಗಟ್ಟಿನಲ್ಲಿ ಬಲ ಇದೆ ಎನ್ನುವ ರೀತಿ ಹಾಗಿ ಎಲ್ಲರೂ ನಾವು ಕೂಡಿದಾಗ ಮಾತ್ರ ಒಂದು ಚುರುಕು ಮುಟ್ಟಿಸಬೇಕು ಸರ್ಕಾರಕ್ಕೆ. ಆ ಚುರುಕು ಮುಟ್ಟಿಸಿದಾಗ ಮಾತ್ರ ನಾವು ಒಂದು ಯಶಸ್ಸು ಮತ್ತೆ ರೆ ಸರ್ಕಾರಕ್ಕೆ ಒಂದು ಬಿಸಿ ತಡ್ತದೆ.
ನೀವೇ ಹೇಳಬೋದು. ಶಿವ ಸತ್ಯವಾಗಿದೆ ಆದರೆ ನಮ್ಮ ಕರ್ನಾಟಕ ಮತ್ತು ಭಾರತ ಸರ್ಕಾರವು ಹೆಚ್ಚು ಕೊಡುವುದು ಯಾವತ್ತೂ. ಈ ಒಂದ ಈಗ ಸುಮಾರು ಈ ವರ್ಷದಲ್ಲಿ ಸಾವಿರದಂದಿ ಎರಡು ಸಾವಿರ ಜನರು ತಮ್ಮ ಪ್ರಾಣವನ್ನು ಪ್ರವಾಹಕ್ಕೆ ಕಳೆದುಕೊಂಡಿದ್ದಾರೆ. ಇದರ ಪ್ರವಾಹದ ಮುನ್ಸೂಚನೆ ಬಂದಾಗ ನಮ್ಮ ಹವಾಮಾನ ಇಲಾಖೆಯು ಮೊದಲೇ ತಿಳಿಸಬೇಕು. ಮತ್ತು ಅದರ ಸಂಪೂರ್ಣ ಹೊಣೆಯನ್ನು ನಮ್ಮ ಹವಾ ಮಾನ ಇಲಾಖೆ ಹೊರಬೇಕೆಂಬ ಹೊರಬೇಕು ಎಂಬಹುದು ನನ್ನ ಮುಖ್ಯ
ಹೌದು ಹೌದು ಇದೇ ಹವಾಮಾನ ಇಲಾಖೆಯು ಕೂಡ ಇದರಲ್ಲಿ ಮು ಮುಖ್ಯ ಪಾತ್ರ ವಹಿಸುತ್ತದೆ ಈ ಮುಖ್ಯ ಪಾತ್ರ ಹೇಗ ಎಂದುತ್ತಾರೆ. ಅವರಿಗೆ ಮೊಟ ಮೊದಲೇ ಹವಾಮಾನ ಹೇಗಿದೆ ಅಂತವು ಗೊತ್ತ ಆಗತ್ತದೆ ಅವಾಗ ಅವರು ಜನಸಾಮಾನ್ಯರಿಗೆ ತಿಳಿಸ್ಬೇಕಾಗ್ತದೆ ತಿಳಿಸಿದಾಗ ಅವರು ತಮ್ಮ ವಾಸ ಸ್ಥಳವನ್ನು ಬದಲಾಯಿಸಬಹುದು ಅದರಲ್ಲಿ ಅತ್ಯ ಅಮೂಲ್ಯವಾದ ವಸ್ತುಗಳನ್ನು ತೋಗೋದು ಕೊಂಡು ಹೋಗಬಹುದು. ಯಾದೇ ರೀತಿಯು ಮುಂಜಾಗ್ರಕ ಕಾರ್ಯಕ್ರಮ ಕಾರ್ಯ ಗಮನವನ್ನು ಅವ್ರು ಹಮ್ಮಿ ಕೊಡ್ತಾರೆ ಇದ್ರಲ್ಲಿ ಅವರು ಬಹಳಷ್ಟು ತಪ್ಪುಗಳನ್ನು ಮಾಡ್ತಾರೆ.
ಹು ಹು ಅದೇ ರೀತಿ ನೀವು? ಹೇಗೆ ಕಾಲೇಜಿನ ಜೀವನವನ್ನು ಮುನ್ನಡೆಸುತ್ತಿದ್ದೀರಾ?
ನಾವು ಕಾಲೇಜಿನಲ್ಲಿ ಬಹಳ ಚೆನ್ನಾಗೆ ಇದೆ ಆದರೆ ನಾವು ಆಸಕ್ತಿ ಕೊಟ್ಟು ಓದಿ ಒಂದು ಸ್ಥಾನಕ್ಕೆ ಹೋದಾಗ ಮಾತ್ರ ಇದಕ್ಕೆ ಒಂದು ಅರ್ಥವಿರುತ್ತದೆ.
ಹೌದಾ?
ಹಾ
ಮತ್ತೆ ಯಾವ ರೀತಿಯಿಂದ ನಿಮ್ಮ ಪಹಾರವನ್ನು ಸೇವನೆ ಮಾಡಿದ್ದೀರಿ ಈಗ?
ನಾನು ಈ ಮಧ್ಯಾಹ್ನದ ಊಟದಲ್ಲಿ ಆ ರೊಟ್ಟಿ ಕಾಳು ಪಲ್ಲೆ ಮೊಸರು ಅನ್ನ ಸಾರು ಅಂದ್ರೆ ಉತ್ತರ ಕರ್ನಾಟಕದ ವೈವಿ ಧ್ಯತೆಯ ಊಟ ಅಂದ್ರೆ ನಮ್ಮ ಹೆಮ್ಮೆಯ ಊಟವನ್ನು ನಾನು ಮಾಡಿ. ಒಳ್ಳೆ ಪೋಷಕಾಂಶದಿಂದ ಫುಲ್ ತಿನ್ನ ತಿಂದಿದ್ದೇನೆ ಒಳ್ಳೆ ಆಹಾರ ಆರೋಗ್ಯವನ್ನು ಹೊಂದಿದ್ದೇನೆ ಹೇಗೆಂದ್ರೆ ಒಳ್ಳೆಯ ಆರೋಗ್ಯ ಬೇಕ ಆದರೆ ಅದು ಆಹಾರ ತಿನ್ನಬೇಕು. ಆಹಾರ ಅದಲ್ಲದೆ.
ಹೌದು ಹೌದು ನೀವು ಹೇಳುವುದು ತುಂಬಾ ಸತ್ಯವಾಗಿದೆ. ಎಂಬುವುದನ್ನು ನನಗೆ ಈ ಮುಖಾಂತರ ಆಲೋಚನೆ ಆಗುತ್ತಿದೆ. ಆದರೆ ನೀವು ಮಧ್ಯಾಹ್ನದ ಉಪಹಾರವನ್ನು ಸೇವನೆ ಮಾಡಿಲ್ಲ ಎಂಬುದು ನನಗೆ ತಿಳಿದು ಬಂದಿದೆ ನೀವೂ ಮಧ್ಯಾನ ಧ್ಯಾನದ ಉಪಹಾರವನ್ನು ಖಂಡಿತವಾಗಿಲು ಸೇವನೆ ಮಾಡ
ಹೌದು ಮಧ್ಯಾಹ್ನದ ಉಪಹಾರ ಹೌದು ಹೌದು ಮಧ್ಯಾಹ್ನದ ಊಟ ಖಂಡಿತವಾಗ್ಲಿ ಮಾಡ್ಬೇಕು. ಅದು ಹೇಗೆ ಹೇಳ್ತಾರೆ ಅಂದ್ರೆ ಬೆಳಿಗ್ಗೆ ಉಪಹಾರ ರಾಜನ ಹಾಗೆ ಮಾಡ್ಬೇಕು ರಾತ್ರಿ ಉಪಾರ ಮಂತ್ರಿ ಹಾಗೆ ಮಾಡಬೇಕು ರಾತ್ರಿಯ ಉಪಹಾರ ಸೈನಿಕನ ಹಾಗೆ ಇರಬೇಕು ಅದು. ಆ ಅದು ನಾನು ಮಾಹಿತಿ ಅದು ನನಗೆ ಸ್ವಲ್ಪ ನಾವ್ ಇದಾ ಅನ್ಸ್ತಿದೆ ಆ ರೀತಿ ನಾವು ಊಟ ಮಾಡಬೇಕು ಊಟ ಮಾ
ಒಳ್ಳೆಯ ಆಹಾರ ಇದ್ರೆ ನಮ್ಮಗ ಅದ.
ಆರೋಗ್ಯ ಮತ್ತು ಇವಾಗ ನೋಡಿರಿ ಈಗ ತಾನೇ ಮಳೆ ಬರ್ತಾ ಇತ್ತು. ಈಗ ಸ್ವಲ್ಪತ್ತು ಕೊಂಚ ನಿದ್ದೆ. ನಿಂತು ಇವಾಗ ಸ್ವಲ್ಪ ಕಲರವ ಪಕ್ಷಿಗಳ ನೋಟ ನೋಡಲು ಬಹಳ ಸುಂದರ ಅನ್ಸುತ್ತೆ ಏಕಂದ್ರೆ ಮಳೆ ಬ ಬಂದಾಗ ಮಾತ್ರ ಪಕ್ಷಿಗಳ ಆನಂದ ಓ ನೋಡಲು ಬಹಳ ಚಂದ ಅನಿಸ್ತದೆ. ಹೌದು ತಾನೇ.
ಹೂ. ಹೌದು ನಾನು ಈ ವಿಷಯದ ಬಗ್ಗೆ ತುಂಬಾ ಅರಿತುಕೊಂಡಿದ್ದೇನೆ. ನಾನು ಈ ದಿನ ನಮ್ಮ ವಸತಿ ನಿಲಯದಲ್ಲಿರುವಂತಹ ನನ್ನ ಗೆಳೆಯನಾದ ಆದರ್ಶ್ ಎಂಬುವ ಅನ ಹುಟ್ಟಿದ ದಿನ ಇತ್ತು ಆ ಹುಟ್ಟುವ ದ ದಿನದ ಪ್ರಯುತ್ತ ಈ ದಿನ ನಾವು ರಕ್ತದಾನ ಶಿಬಿರಾ ವನ್ನು ಆಯೋಜ ಗೊಂಡಿದ್ದೇವು ಈ ಆಯೋಜನವು ಸಕಲ ಎಲ್ಲಾ ಕೆಲಸಗಳಿಂದಲೂ ಕೂಡ ಯಶಸ್ವಿಯಾಗಿದೆ ಎಂಬುದನ್ನು ನಾನು ಕಡಂಖಂಡಿತವಾಗಿ ತಿಳಿಸುತ್ತೇನೆ.
ಹೌದು ಹೌದು ಇದು ಒಂದು ಒಳ್ಳೆಯ ಯಾಕಂದ್ರೆ ನಮ್ಮ ಹುಟ್ಟಿದ ದಿನದಲ್ಲಿ ನಾವು ಒಂದು
ಗಿಡ ನೆಟ್ಟುವುದಾಗಲಿ ಯಾವುದೇ ಒಂದು ಪಕ್ಷಿಗಳನ್ನು ಸಾಕುವುದು ಆಗಲಿ.
ಅದು ನಮಗ ಒಂದು ನೆನಪುಗಳನ್ನು ನಮಗೆ ನೀಲುತ್ತವೆ ಆ ನೆನಪುಗಳಿಂದ ನಮಗ ಏನಾಗ್ತದೆ ಅನ್ ಅಂತ ಅಂದ್ರೆ ನಮ್ಮ ಮುಂಬರುವ ದಿನದಲ್ಲಿ ನಾವು ಗಿಡ ನೆಟ್ಟಿದ್ದು ನೋಡು ನಾನು ನೆಟ್ಟಿದ್ದು ಇಸ್ ಇಷ್ಟು ದೊಡ್ಡ ಬೆಳೆದಿದೆ ಅದ ಅದರಿಂದ ಹಣ್ಣುಗಳು ಬಂದಾಗ ಹಣ್ಣುಗಳು ತಿನ್ನಲು ಬಹಳ ಆನಂದ ಅನ್ನಿಸ್ತದೆವೂ ಪಕ್ಷಿ ಸಾಕಿದೆ ಅದು ನಮ್ಮ ಜೊತೆ ಇದ್ದಾಗ ನಮಗೆ ಬಹಳಷ್ಟು ಒಳ್ಳೆಯ ಸಂಗತಿಗಳು ಳು ನಮ್ಮಲ್ಲಿ ಮುಟತಾವೆ ಹೌದು ತಾನೇ ಇವಾಗ ನಮ್ಮ ಹುಟ್ಟು ಹಬ್ಬದಲ್ಲಿ ನಾವು ಬಹಳಷ್ಟು ಖರ್ಚು ಮಾಡ್ತ ತ್ತಿವಿ ಆ ಖರ್ಚುಗಳನ್ನು ಬಿಟ್ಟು ನಾವು ಬೇ